ಏನಮ್ಮ ಮಾಡ್ತಿದ್ದೀಯಾ.
ಏನಿಲ್ಲ, ಕಾಲೇಜಿಗೆ ಹೋಗಿದ್ದೆ ಬಂದೆ. ಇವಾಗ. ಚಹಾ ಮಾಡ್ಕೊಂಡು ಕುಡಿಬೇಕು.
ಹ್ಮ್ ಹ್ಮ್ ಏನು ಕರೆೇನೇ ಮಾಡಿಲ್ಲ ನಮಗೆ.
ಹಾ ನನಗೆ ಪರೀಕ್ಷೆ ಹತ್ರ ಬಂತು.
ಹಾ.
ಓದ್ತಾ ಇದೀನಿ.
ಹ್ಮ್ ಹ್ಮ್. ಮತ್ತೇನ್ ಸಮಾಚಾರ.
ಸಮಾಚಾರ ಏನಿಲ್ಲ.
ಹ್ಮ್. ಊರಿಗೆಲ್ಲ ಹೋಗಿಲ್ಲ ಏನು.
ಹೋಗಿಲ್ಲ. ಪರೀಕ್ಷೆ ಬಂತೂ ಓದ್ಬೇಕ್
ಹಾ.
ಊರಿಗೆ ಯಾವಾಗ ಹೋಗದಾಗುತ್ತೆ.
ಹ್ಮ್ ಊಟ. ಏನ್ ತಿಂದೆ ಮಧ್ಯಾಹ್ನ.
ಇವತ್ತು ಉಪ್ಪಿಟ್ಟು.
ಹಾ ಮಧ್ಯಾಹ್ನನು ಉಪ್ಪಿಟ್ಟಾ.
ಹ್ಮ್ ಮಧ್ಯಾಹ್ನಾನು ಉಪ್ಪಿಟ್ಟೆ ತಿಂದೆ.
ಯಾಕೆ ಏನಾದ್ರೂ ಚಪಾತಿ ಮಾಡ್ಕೊಳದಲ್ವಾ.
ಬೆಳಿಗ್ಗೆ ಸಮಯ ಇರಲ್ಲ ಮಾಡಕ್ಕೆ.
ಹ್ಮ್.
ಇವಾಗ್ ರಾತ್ರಿ ಮಾಡ್ಬೇಕ್.
ಹಾ ಹಾ ನೀನ್ ಮಾಡಾದಾ ಯಾರಾದ್ರೂ ಮಾಡದಾ ನಿಮ್ ಮನೆಯಲ್ಲಿ.
ನಾನೇ ಮಾಡೋದು.
ಹೌದಾ.
ಹೌದು.
ನಾನೇನೋ ಕೇಳ್ದೆ ನಿಮ್ ಮನೆಯಲ್ಲಿ ನಿಮ್ ತಂಗಿ ಯಾರೋ ಮಾಡ್ತಾರೆ ಅಂತ ನೀನ್ ನೋಡಿದ್ರೆ ಹಿಂಗ್ ಹೇಳ್ತಿದೀಯಾ.
ಸುಮ್ನೆ ಗಾಳಿ ಮಾತೆಲ್ಲ ಕೇಳಿ ಅದೆಲ್ಲಾ ನಿಜ ಆಗತ್ತಾ.
ಅಯ್ಯೋ ಹೌದೌದು ನೀನೇ ಮಾಡ್ತೀಯ ಬಿಡು.
ಹ್ಮ ಮತ್ತೆ ನೀನ್ ತಿಂದಿಲ್ಲ ಏನು ನಾನ್ ಮಾಡಿರೋದು ಹೆಂಗೆ ಹೇಳ್ತೀಯಾ.
ಅದ್ಯಾವ್ದೋ ಮಾಡ್ತೀಯಲ್ಲಾ ಕೋತಂಬರಿ ಅನ್ನ ಕೊರಿಯಂಡರ್ ರೈಸ್.
ಅದು ಒಂದೇ ಅಲ್ಲ ಬೇರೆನು ಮಾಡ್ತೀನಿ ನಾನು.
ನಾನ್ ಕೇಳಿರೋದ್ ಅದೊಂದೇ ಚೆನ್ನಾಗ್ ಮಾಡ್ತಿಯ ಅಂತ ಮತ್ತೇನ್ ಮಾಡ್ತಿಯೋ.
ಹಾ ಹೇಳಿದೋರ್ ಅದ್ನಷ್ಟೇ ತಿಂದಿದಾರಂತೆ ಅದಕ್ಕೆ ಅದ್ ನೊಂದೆ ಚೆನ್ನಾಗಿ ಮಾಡ್ತೀನಿ ಅಂದವ್ರೆ.
ಹ್ಮ್.
ಬೇರೆೇನು ಮಾಡಕ್ ಬರುತ್ತೆ ಚೆನ್ನಾಗಿಯೇ ಮಾಡ್ತೀನಿ.
ಹೌದೌದು. ಏನ್ ಇವಾಗ ಏನ್ ಚಾ ಮಾಡ್ತಿದೀಯಾ.
ಹ್ಮ್ ಚಹಾ ಮಾಡ್ ತಾ ಇಲ್ಲಿ. ನನ್ ತಂಗಿ ಇದಾಳೆ ಮನೇಲಿ ಎಲ್ಲಾ ಪಾತ್ರೆ ತೊಳದ್ರು ಅವಳಿಗೆ ಹಾಲು ಕಾಯಸೋ ಪಾತ್ರೆ ತೊಳಿಯಕ ಆಗಲ್ಲ. ಹಂಗೆ ಬಿಟ್ಟಿರ್ ಇವಾಗ ಅದ್ನ ತೊಳ್ದು.
ಹಾ.
ಹಾಲ್ ಕಾಯಿಸಿ ಆಮೇಲೆ ಚಹಾ ಮಾಡ್ಬೇಕು.
ಹಾ.
ನೀನೇನ್ ಮಾಡ್ತಿದ್ದೀಯಾ.
ಸುಮ್ನೆ ಕೂತಿದ್ದೆ ಕಾಲೇಜಿಗ್ ಹೋದೆ ಇವಾ ನಮ್ದು ಪರೀಕ್ಷೆ ಇತ್ತು.
ಹೇಗಾಯ್ತು.
ಹಾ ಚೆನ್ನಾಗಾಯ್ತು.
ಮತ್ತೆ ಅದು ನಮ್ಮಕ್ಕ ಏನೋ ಸ್ವಲ್ಪ ಪತ್ರಿಕೆ ಮುದ್ರಣಗಳನ್ನ ಹೇಳಿದ್ಲು.
ಹೌದಾ?
ಅದನ್ನ ತಗಸ್ಕೊಂಡ್ ಬರಷ್ಟ್ರಲ್ಲೇ ಅಲ್ಲೇ ಎರಡು ಗಂಟೆ ಆಗೋಯ್ತು.
ಅಷ್ಟೊತ್ತ, ನೀನೇ ಮಾಡ್ತಿದ್ದ ಮುದ್ರಣನ?
ಅಂದ್ರೆ ಜಾಸ್ತಿ ಗದ್ಲ ಇರುತ್ತದು ಅಂಗಡಿ.
ಹಾ ಹಾ
ಮತ್ತೆ ಮೊದ್ಲ್ ಯಾರೋ ಕೊಟ್ಟೋಗಿದ್ರಂನ್ಸುತ್ತೆ ಅದಕ್ಕೆ ಸ್ವಲ್ಪ ತಡ ಆಯ್ತು. ಮತ್ತೆ ಅಲ್ಲೇ ನನ್ನ ಸ್ನೇಹಿತೆ ಪಿ ಜಿಯಲ್ಲಿ ಅವಳು ತಿನ್ನೊದಕ್ ಮಾಡಿದ್ಲು.
ಹ್ಮ
ತಿನ್ಕೊಂಡು ಬರಷ್ಟ್ರಲ್ಲೇ ಮನೆಗೆ ಬರೋಷ್ಟ್ರಲ್ಲೇ ನಾಲಕ್ ಗಂಟೆ ಆಗಿತ್ತು.
ಹಾ
ನಾನು ಇವತ್ತು ಊರಿಗ್ ಹೋಗ್ಬೇಕು ಅಂತ ಅನ್ಕೊಂಡೆ.
ಹೌದು ಮತ್ತೆ ಪರೀಕ್ಷೆ ಮುಗಿದ್ಮೇಲೆ ಊರ್ಗ್ ಹೋಗ್ತೀನಿ ಅಂದಿದ್ದಲ್ಲ.
ಹೋಗ್ಬೇಕು ಅನ್ಕೊಂಡೆ ನಮ್ಮಮ್ಮ ನಾಳಿಗ್ ಬೇರೆ ಕಡೆ ಊರ್ಗ್ ಹೊರ್ರ್ಟವ್ರೆ.
ಓ
ಮತ್ತೆ ಅವ್ರು ಹೋಗಿ ಒಂದ್ ನಾಲ್ಕ್ ದಿವ್ಸ ಬಿಟ್ಟು ಮತ್ತೆ ತಿರ್ಗ ಬರೊದು ಮತ್ ನಾನ್ ಹೋಗಿ ಏನ್ ಮಾಡ್ಲಿ ಅಲ್ಲಿ ನಾನ್ ಹೋಗದೇ ನಾಲ್ಕೖದ್ ದಿವ್ಸ ಊರಿಗೆ.
ಹ್ಮ್ ನೀನು ಅವ್ರ್ ಜೊತೆಲೆೇ ಹೋಗ್ಬೋದಲ್ಲ.
ಏ ಎ ಅರಾಮ್ ಮನೆಲ್ ಇರ್ಬೇಕು ಅಂತ ಹೋಗ ಹೋಗ್ಬೇಕಂತ ನಾನ್ ಮಾಡಿದ್ದೆ ಅಲ್ಲಿ ಹೋಗಿ ಆ ಊರು ಈ ಊರು ಏನಕ್ಕಂತ ಸುಮ್ನೆ ಬಿಟ್ಟೆ ಹೋಗ್ಲಿಲ್ಲ. ಹೆಂಗಿದ್ರು ಮುಂದಿನ್ತಿಂಗಳು ನಮ್ಮೂರ ಜಾತ್ರೆ ಐತೆ.
ಹ್ಮ್
ಅವಾಗ ಹೋಗೋಣ ಹೆಂಗಿದ್ರು ನಮ್ಮಮ್ಮ ಮುಂದಿನ್ವಾರ ಆಸ್ಪತ್ರೆಗಂತ ಮನೇಗ್ಬರ್ ತ್ತಾರೆ ಇಲ್ಲಿ ಹ ನಾನಿ ದಿನಲ್ಲ ಅಲ್ಲೇ ಬರದು ಆವಾಗ್ಲೇ ಭೇಟಿ ಆದ್ರೆ ಆಯ್ತು ಅಂತ ಬಿಟ್ಟೆ ಹೋಗ್ಲಿ ನ ಊರಿಗೆ
ಬೇರೆ ಯಾರು ಇರಲ್ವಾ?
ಏ ನಮ್ಮಣ್ಣ ಇರ್ತಾನೆ ಮತ್ತೆ ಹೋಗೋದು ಬರದು ಏನಕ್ಕೆ ಸುಮ್ನೆ ಬೇಡ ಅಂತ ಸುಮ್ನಾದೆ.
ಹಂಗೆ.
ಹ್ಮ್ ಒಬ್ಬಳೇ ಇರ್ಬೇಕು.
ಇಲ್ಲಿ ಇಲ್ಲಾದ್ರೆ ಯಾರ್ ಇರ್ತಾರೆ?
ಇಲ್ಲಿ ನನ್ನಕ್ಕ ಇದ್ದಾಳಲ್ಲ.
ನೀನ್ ಆಕ್ಕ ಕಾಲೇಜ್ಗ್ ಏನ್ ಹೋಗಲ್ಲ.
ಬರ್ತಾಳೆ ಮತ್ತೆ ನಾಲ್ಕೂವರೆ ಹಿಂಗೆ.
ಹಾ
ಹ್ಮ್ ಅಲ್ಲಾದ್ರೆ ಸುಮ್ನೆವು ಏನು ಬಾ ಹೋಗ್ಲಿ ಬಿಡು ಬೇಡ ಆ.
ಅಲ್ಲಾದ್ರೆ ಪೂರ್ತಿ ದಿನ ಒಬ್ಳೆ ಇರ್ಬೇಕು.
ಹ್ಮ್. ಅಲ್ಲೋದ್ರೂ ನಾನೇ ಕೆಲ್ಸ ಮಾಡ್ಬೇಕು ಇಲ್ಲಿದ್ರೂ ನಾನೇ ಕೆಲ್ಸ ಮಾಡ್ಬೇಕು ಮಾಡದ್ ಮಾತ್ರ ನಾನೇ ಮಾಡ್ಬೇಕು ಕೆಲ್ಸ ಎಲ್ಲ ಅದಕ್ಕೆ ಒಂದೇ ಕಡೆ ಇರ ಇರ ಅಂತ ಸುಮ್ನೆ ಇಲ್ಲೆ ಇದ್ಬಿಟ್ಟೆ.
ನಾಳೆ ನೀನ್ ಮದ್ವೆ ಆಗ್ಬೇಕಾದ್ರೆ ನಿಂಗ ಯಾರ್ ಕೆಲ್ಸ ಮಾಡು ಅನ್ನಲ್ಲಲ್ಲ ಅವರು ನೋಡ್ ಮದ್ವೆ ಆಗ್ಬಿಡು. ಇವಾಗೆಲ್ಲ ಮಾಡಿರೋದು ಅವಾಗ ಒಂದೇ ಸಲ ವಿಶ್. ಆಂತಿ ತಗೊಳ್ಳುವಂತೆ.
ವಿಶ್ರಾಂತಿ ಇಲ್ಲ ಯಾಕಂತಂದ್ರೆ ನಾನ್ ಮಾಡಿರೋ ಕೋರ್ಸ್ ಆತರ ಐತೆ.
ಏನಾಗಲ್ಲ ಎಲ್ಲಾರೂನು ಓದ್ತಾರೆ ಎಲ್ಲಾನೂ ಮಾಡ್ತಾರೆ. ಓದ್ಕೊಂಡು ನಿನ್ ಕೆಲ್ಸ್. ಕೆಲಸ ಮಾಡ್ಕೊಂಡು ಆಚೆ ಕೆಲಸ ಮಾಡಿ ಮನೇಲಿ ಬಂದ್ ಕೆಲಸ ಮಾಡೋದು ಕಷ್ಟ. ಅದಕ್ಕೆ ನೀನ್ ಆಚೆ ಕೆಲ್ಸ. ಮಾಡ್ ಬಂದ್ರೆ ಮನೇಲಿ ನಿಮ್ ಕೆಲಸ ಬಿಡಸೋರು ಇರೋ ಮನೆಗೆ ಹೋಗು ಅಷ್ಟೆ.
ಅವಾಗ ಕೆಲ್ಸದೊರಿಗೆ ಹಚ್ಚಬಿಡದು.
ಹ್ಮ್ ಹಂಗು ಮಾಡ್ಬೋದಲ್ಲ.
ಅಷ್ಟೇ ನೀನೇನಿನ್ನುೂ ಟೀ ಕಾಯಿಸ್ತಿದೀಯಾ ಏನ್ ಕತೆ.
ಅಯ್ಯೋ ಪಾತ್ರೆ ತೊಳತಿದೆ ಕಣೆ.
ಅಯ್ಯಯ್ಯೋ ಪಾಪ. ಯಾಕೆ ನೀನ್ ತಂಗಿ ತೊಳದಿಲ್ವಾ.
ಅವಳೆಲ್ಲ ತೊಳಿತಾಳೆ ಹೇಳಿದ್ನಲ್ಲ ಅವಳಿಗೆ ಹಾಲು ಕಾಯಿಸಿರೋದು ಪಾತ್ರೆ ತೊಳಿಯಕೆ. ಇಷ್ಟ ಆಗಲ್ವೇನು ತೊಳಿಯದೇ ಇಲ್ಲ ಒಂದ್ಸಲನು. ಹಂಗೆ ಬಿಟ್. ತ್ತೆ ನಾಲಕ್ಕು ಐದು ದಿನ. ಅದು ಅಲ್ಲೇ ಬಿದ್ದಿರತ್. ತ್ತೆ.
ಹ್ಮ್.
ಆಮೇಲ.
ಮತ್ತೇನೋ ರೆಕಾರ್ಡ್ ಅಂತ್. ತಿದ್ದೆ ಎಲ್ಲಾ ಬರದು ಮುಗಸಿದ.
ಮುಗ್ಸಿಲ್ಲ. ಇನ್ನಾ ಅವ್ರೇ ಪೂರ್ತಿ. ಕಳಸಿಲ್ಲ. ನಮ್ಮ ಕಾಲೇಜ್ ಅಲ್ಲಿ.
ಹ್ಮ್. ಮತ್ತೆ ಓದೋದ್ ಹೆಂಗ ಮಾಡ್ತಯಾ. ಬರಿ ಅದೆಂಗೆ ಕಷ್ಟ ಆಗಲ್ವಾ ಅದ್ರಲ್ ಜಾಸ್ತಿ ಬೇರೆ ಇರುತ್ತೆ ನಿಮ್ದು.
ಹ್ಮ್ ಕಷ್ಟನೇ ಆದ್ರೆ. ಕ್ಲಾಸ್ ಅಲ್ಲಿದ್ದಾಗ ಸ್ವಲ್ಪ ಟೈಮ್ ಸಿಕ್ರು ಸಾಕು ಅಲ್ಲಿ ಒಂದ್ ಐದ್ ನಿಮಿಷ ಹತ್ತು ನಿಮಿಷ ಇದ್ರುನೂ. ತೆಗ್ದು ಬರಯಕ್ಕೆ. ಶುರು ಮಾಡ್ಬಿಡೋದು. ಅಷ್ಟೆ ಅದ್ರಲ್ಲೇ ಒಂದ ಐದು ನಿಮಿಷಕ್ಕೆ ಒಂದೆರಡು ಪೇಜ್ ಆಗತ್ತೆ.
ಕೊಳಲ್ವಾ ಅದ್ನಾ.
ಅಂದ್ರೆ ಅವ್ರು ಹಾಜರಿ ಎಲ್ಲ ತಗೊಳ್ಬೇಕಾದ್ರೆ. ಇರುತ್ತಲ್ಲ ಸಮಯ ಅವಾಗ್ಲೇ ಒಂದ್ ನಾಲ್ಕೈದು ನಿಮಿಷ. ಸಿಗತ್ತೆ. ಅಷ್ಟೇ ನಾಲ್ಕೈದ್ ನಿಮಿಷ್ ದಲ್ ಒಂದ್ ಎರಡ್ ಪೇಜ್ ಆಗತ್ತ್ ಬರಿಯೋದು.
ಹ್ಮ.
ಒಂದ್ ಪೇಜ್ ಅದ್ರೂ ಆಗೆ ಆಗತ್ತೆ ಬರಿಯೋದು.
ಹ್ಮ.
ಸ್ವಲ್ಪ ಜನ ಇರ್ತಾರಲ್ಲ ಶಿಕ್ಷಕರು. ಅಂದ್ರೆ ಏನ್ ಹೇಳಲ್ಲ ಕೇಳಲ್ಲ.
ಹಾ.
ಅಂತವರು ಇದ್ದಾಗ ಅವರು ಅವ್ರ ಮುಖ ನೋಡ್ಕೊಂಡ್ ನೋಡ್ಕೊಂಡು ಪಾಟ ಕೇಳತಿದೀವಿ ಅನ್ನೋ ತರ ಕೆಳಗ ಇಟ್ಕೊಂಡ್ ಬರಿತಾ ಇರ್ತೀವಿ.
ಸೌಕಾಶ್ ಮಾತಾಡ್ ನೀ ಎಷ್ಟು ಜೋರ್ ಮಾತಾಡಾಕತ್ತಿ ನಾ ಇಲ್ಲೇ ಇದ್ದೀನ್ ಕೇಳಸ್ತೇತ್ ನನಗ.
ಹೌದಾ ಅದು ಸ್ವಲ್ಪ್. ಹಂಗೆ ಬಂದ್ಬಿಡ್ತು.
ಸ್ವಲ್ಪ ಆಚೆ ಕಡೆ ಬಾ.
ನಮ್ಮ ಅಕ್ಕಾನು ಇವಾಗ ಚಹಾ ಮಾಡ್ತೀನಿ ಅಂತ ಹೋಗವ್ಳೆ ಅಡುಗೆ ಮನೆಗೆ. ಅವ್ಳು ಚಾ ಕಾಯಿಸ್ಕೊಟ್ಟ್ಮೇಲೆ ನಾ ನು ಚಾ ಕುಡ್ದು ಇಲ್ಲೇನು ಇದುನೇ ಇಲ್ಲ ಕರೆಂಟ್ ಇಲ್ಲ ವಿದ್ಯುತ್ ಶಕ್ತಿ. ಹೋಗ್ಬಿಟ್ಟೈತೆ ನಮ್ಮೂರಲ್ಲಿ. ವಿದ್ಯುತ್ ಶ ಕ್ತಿ ಅಭಾವ ಜಾಸ್ತಿ ಆಗೈ ತೆ.
ಹ್ಮ್ ಮಳೆ ಎಲ್ಲಾ ಶುರುವಾಯ್ತಲ್ಲ ಈಗ.
ಮಳೇನೂ ಇಲ್ಲ ಏನೂ ಇಲ್ಲ ಆದ್ರೂವೇ ವಿದ್ಯುತ್ ಶಕ್ತಿನೇ ಇಲ್ಲ ಏನ್ ಮಾಡಕಿಲ್ಲ. ಫೋನಲ್ಲಿ ಸ್ವಲ್ಪ ಐತೆ ಚಾರ್ಜು. ಅದು ಮುಗಿಯಗಂಟ ಫೋನ್ ನೋಡ್ತಾನೇ ಇರೋದು ಫೋನಲ್ಲಿ.
ಹ್ಮ ಮತ್ತೆ ಫೋನಲ್ಲೇ ನೋಡ್ಬೇಕು ಫೋನಾ ಮತ್ತೆಲ್ಲಿ ನೋಡ್ ತಿಯ
ಅದೇಯ ಅದನ್ನು ಚಾರ್ಜ್ ಖಾಲಿ ಐತಂದ್ರೆ ಸುಮ್ಮ್ನೆ ಆ ಕಡೆ ಪಕ್ಕದಲ್ಲಿ ಇಟ್ಬಿಟ್ಟು ಮಲಕೊಂಬಿಡದ್ ಅಷ್ಟೆ.
ಹೌದಾ
ಹೋದ್ರೆ ಊರಿಗ್ ಹೋಗ್ತಿದ್ದೆ ಇಷ್ಟೊತ್ತಲ್ಲೇ ಬಸ್ ಅಲ್ಲಿ ಇರ್ತಿದ್ದೆ. ಆಯ್ತ್ ಆ ಕಡೆ ಊರಿಗೂ ಹೋಗ್ಲಿಲ್ಲ ಏನು ಮಾಡ್ ಇಲ್ಲ ಎಲ್ಲಾ ನನ್ನ ಬ್ಯಾಗನ್ನ ತಯಾರ್ ಮಾಡ್ಕೊಂಡಿದ್ದೆ. ಆದ್ರ ಏನ್ ಮಾಡ್ ತ್ಯ ಅದ್ರಲ್ ನಮ್ಮಮ್ಮ ಏನಂತೈತೆ ಆಯ್ತು ಬಿಡು ಮತ್ತೇನಿಕ್ ಬರ್ತಿಯಾ ಬೇಡ ಬಿಡು ಅಲ್ಲೇ ಇದ್ಬಿಡು ಅಕ್ಕನು ಒಬ್ಳೆ ಆಕ್ತಾಳೆ ಅಂತ ಅಂದ್ರು ನಂಗ ಕೋಪ ಬಂದ್ಬಿಟ್ಟು ಐತು ಬಿಡು ಬರ ಹೋಗದೇ ಬೇಡ ಅಂತ ಬಿಟ್ಬಿಟ್ಟು
ಅವರು ನಾಳೆ ಊರ್ಗ್ ಹೋಗ್ತಾರಲ್ಲ ಅದಿಕೆ ನಿಂಗ್ ಹಂಗ್ ಹೇಳವರು ಅಷ್ಟೇ.
ಅದೇ ಮತ್ತೆ ಅಲ್ಲಿ ನಾ ಹೋಗೋದೇ ನಮ್ಮಮ್ಮ ನಮ್ಮಮ್ಮ ಜೊತೆ ಇರ್ಬೇಕಂತಗ ಹೋಗದೂರಿಗೆ.
ಅಲ್ಲೋಹೋದ್ರು ನೀನೆನ್ ಅವ್ರ ಜೊತೆನ ಮಾತಾಡ್ಕೊಂಡಿರ್ತೀಯ ನೀನ್ ಪಾಡಿಗ್ ನೀನ್ ಫೋನ್ ನೋಡ್ತೀಯ ಅವ್ರ ಪಡಿಗೆ ಅವ್ರ
ಅಂದ್ರು ಅವ್ರು ರು ಇರ್ತಾರಲ್ಲ ಅದು ಏನಂತಾರ ಅದಕ್ಕ ಅದು ಫೀಲೇ ಬೇರೆ.
ಅದೇ ಪಕ್ಕ ಪಕ್ಕ ಕುೂತ್ಕೊಂಡು ಫೋನ್ ನೋಡದ ಅಷ್ಟೇ.
ಹ್ಮ್ ಅಷ್ಟೇ ಇವಾಗ ಎಲ್ಲಮ್ಮ ತಂಗಿ ಎಲ್ಲಾ ಅಮ್ಮಂದ್ರು ಫುಲ್ ಅಮ್ಮಂದ್ರು ಫುಲ್ ಅಪ್ಡೇಟ್ ಆಗ್ಬಿಟ್ಟವ್ರೆ. ನೀನಿನ್ನು ಹಿಂದೆಗಡೆ ಇದೀಯ ಅಮ್ಮಂದ್ರೆಲ್ಲಾ ಫುಲ್ ಅಪ್ಡೇಟ್
ಅದು ನಿಜಾನೇ ಬಿಡು, ನಮಗೂ ಗೊತ್ತಿರಲ್ಲ ಅಷ್ಟೆಲ್ಲ ಗೊತ್ತಿರತ್ ಅವ್ರಿಗ್ ಫೋನಲ್ಲಿ.
ಹ್ಮ್ ಕಲಿಬೇಕಲ್ಲ ಮತ್ತೆ ಎಲ್ಲಾನು. ಯಾಕಂದ್ರೆ ಇವಾಗೆಲ್ಲಾ ಮಕ್ಕಳೆಲ್ಲಾ ಜಾಸ್ ಸ್ತಿ ಓದ್ಬಿಟ್ಟಿರ್ತಾರ.
ಹ್ಮ್
ಮತ್ತ ಪಾಲಕ್ರು ಎಲ್ಲಾ ಕಲಿತಾರ ಫೋನಲ್ಲಿ ಏನಾದ್ರು ನೋಡಿ. ನಾ ಆಯ್ತು ಸರಿ. ಮತ್ತೆ ಮಾಡ್ತೀನಿ ನೀನು ಟೀ
ಆಯ್ತು ನಾನು ಚಹಾ ಮಾಡ್ತಾ ಇದ್ದೀನಿ ಇವತ್ತು ಆಯ್ತು ಹ್ಮ್.
ನಾನೇ ಇಡ್ತೀನ್ ತಗೊ ಮತ್ ನೀನ್ ಇಡ್ಬೇಡ.
ಅಯ್ಯೋ ನೀನೆ ಇಡು ನನ್ ಕೈ ಖಾಲಿ ಇಲ್ಲ.
ಹಾ ಸರಿ.